ಹಲೋ ಏನ್ ಮಾಡ್ತಿದ್ದೀರಾ
ಏನಲ್ಲ ಸರ್ ಮನಲ್ಲಿದನೇ
ಮನೇಲ್ ಇದ್ದೀರಾ
ಹಞ ನೀವೇನು ಮಾಡ್ತಾಇದ್ದೀರಾ
ನ ಮನೆಗ್ ಹೋಗ್ತಾ ಇದ್ದು
ಮನೆಗೆ ಹೋಯ್ತದೀರಾ ಏನು ಮಾಡ್ತಾಯಿದ್ರ ಊಟ ಆಯ್ತಾ
ಇನ್ನಲ್ಲ ಇನ್ನ ಲೇಟ್ ಒಂಬತ್ತು ಗಂಟೆ ಆಗುತ್ತಾ
ಹಾ ಹಾ ಸರಿ ಸರಿ ಸರ್
ಹ್ಮ್
ಏನ್ ಸಮಾಚಾರ ಏನೋ ನಮ್ದು ಈಗ ಈಗ ಈಗ ಹೋಗಿ ಮಾಡ್ಬೇಕು ಊಟ
ಹಾ
ನಮ್ದೇಏನ್ ಊಟ ಎಲ್ಲ ಆಯ್ತ ಆಯ್ತು ಈಗ ಊಟ ಮಾಡ್ಕ ಹಗ ಮಲಿಕೊಳ್ಳದೆ ಏನ್ ಕೆಲಸ
ಹ್ಮ
ಇದಕ್ಕೆ ಮೇಲೆ ಏನೋ ಫ್ರೀ ಫೈರ್ ಗಿ ಫೈರ್ ಆಡ್ಕೊಂಡುೂತಿರೋದೆ
ಅಷ್ಟೇ
ನೀವ್ ಆಡ್ತರಾ ಫ್ರೀಕರ
ಆಡ್ತಿದ್ವಿ ಈಗ ಮೊಬೈಲ್ ಇಲ್ಲ
ಹಾ ಹೌದಾ
ಹಾ ಇದು ಈ ಮೊಬೈಲ್ ಆಡಕ್ ಆಗಲ್ಲ
ಸರಿ ಸರಿ
ಅದಕ್ಕೆ ಸುಮ್ನೆ ಮಲಗಿದ್ದೀನಿ
ಹಾ ಹಾ ಸರಿ ಸರಿ ಆಮೇಲೆ ಹಾ ಹಾ
ನಿಮ್ದು ಕೆಲಸ ಎಲ್ಲ ಮುಗಿತಾ
ಹಾ ನಮ್ದು ಕೆಲ್ಸ ಎಲ್ಲ ಆಯ್ತು ಹಂಗೀ ಸರ್ ಒಂದು ನಿಮಿಷ
ಹಾ
ನನ್ ಸರಿ ಹಾ ಹೇಳಲ್ಲಿ ಸರ್ ಈಗ
ಎಷ್ಟೊತ್ಗ್ ಹೋಗ್ರಿ ರೀ
ನಾವು ಒಂದು ಐದು ಗಂಟೆ ಆಯಿತು ಸರ್
ಹ್ಮ್
ಐದು ಆರು ಗಂಟೆ ಆಯಿತು ನಾನು ಮನೆಗೆ ಬರೋದು ಕುರಿಯ ಮಾಸು ಕುರಿ ಎಲ್ಲ ಮಿಕ್ಸ್ ಐದ್ ಗಂಟೆಗೆ ಬಂದೆ ಬಂದ್ಬಿಟ್ಟು ಕೈಕಾಲ್ ಮುಖ ತಕೊಂಡು ಇಷ್ಟೊ್ ಗಂಟ ಫೋನ್ ಯೂಸ್ ಮಾಡ್ತಾ ಇದೆ ಈಗ ನಿಮ್ ಜೊತೆ ಫೋನ್ ಮಾತಾಡ್ತಾ ಅವನೇ.
ಏನ್ ಊಟ
ಏನ್ ಏನ ಚಪಾತಿನೇನ ಮಾಡಿಟ್ಟವ್ರೆ ಹ್ಮ್.
ನಮ್ಗೆ ಇದು ಕುರಿಗ ಸ್ವಲ್ಪ ಸೈಲೆನ್ಸ್ ಬೇಕಿತ್ತು
ಹಾ ಹಾ ಏನ ನೀವು ತಗದಾತ್ರೀರಾ ಶೈಲಜಾ.
ಬೇಕಾದ್ರೆ ಹೇಳಿ ನಾವೇ ತರಸಿ ತಂದಾಗತೇವಿ.
ಹ
ಇದಾದ್ರೆ ನಾವು ತರ್ತೀವಿ. ಎಲಿ ಹ್ಮ್
ಬರ್ತೀರಾ
ಹಾ
ಹಂಗೆ ರೇಟು ನಮಗೆ ಒಂದು ನಲವತ್ತ ಕುರಿಗಳು ಇದ್ದಾವೆ ಅವಕ್ ಬೇಕು.
ಎಷ್ಟು ಎಷ್ಟ ತರಾನೇ.
ಅರ್ಥ ಆಗ್ತಿಲ್ಲ ಒಂದು ಮೂಟೆ ಮುನ್ನೂರಎಂಬತ್ತ ಏನ್ ಹೇಳಿದ್ರು.
ಮುನ್ನೂರಎಂಬತ್ತಾ. ಹ್ಮ್ ಬೇಕಾರೆ ನೋಡಿ ಮುನ್ನೂರ ಐವತ್ತು ರೂಪಾಯಿಗ ಇಳಸ್ತೀವಿ ಮುನ್ನೂರ ಅರವತ್ತು.
ಹಾ
ಮುನ್ನೂರ ಅರವತ್ತು ರೂಪಾಯಿಗೆ ಇಳಸ್ತೀವಿ ನೋಡಿ ಎಷ್ಟು ಮೂಟೆ ಇಸ್ಸ್ಬೇಕು ನಿಮ್ಗೆ. ಐದು ಮೂಟೆನಾ ಸರಿ ಸರಿ ನಂದು ಆರ್ಡರ್ ತೊಗೊಂಡ ಬರುವಾಗ ಹೇಳ್ತೀನ್ ಬಿಡಿ.
ಹಾ ಸರಿ ಹೇಳಿ ಮರಿಬೇಡಿ.
ಹ್ಮ್ ಮರಿಯಲ್ಲ ಮುನ್ನೂರು ಮುನ್ನೂರ ಅರವತ್ತ ರೂಪಾಯಿ. ಮುನ್ನೂರ ಐವತ್ತು ರೂಪಾಯಿ ಬರ್ಬೋದ ಅಷ್ಟೇ. ನಾವು ತಗೊಂಬಂದಾಕ್ರೆ ಮುನ್ನೂರ. ಎಂಬ ರೂಪಾಯಿ ಇಸ್ಕಾ
ಮುಂಚೆ ತೇಗ ಬಂದಿದ್ರು ಇಲ್ಲಪ್ಪಾ. ಕೊಳಗಾಲದಿಂದನೇ ಏನೋ ತರಿಸ್ತೀರಂತೆ. ಅವರು ಮನ್ ಮನೆ. ತಗೊಂಡ್ ಬಂದ್ ಹಾಕಿಟ್ಟಿದ್ರು
ಸರಿ ಸರಿ ನಾವು ಮನೆಗೆ ತಗೊಂಡ್ ಬರ್ತೀವಿ
ಮುನ್ನೂರ ಅರವತ್ತು ರೂಪಾಯಿ ಕೊಡಿ ಸಾಕು
ಸರಿ ಸರಿ ತಗೊ ಫೋನ್ ಮಾಡ್ತೇನಿರಿ ಬರುವವಾಗ ಆಟೋ ಎಳತಗೊ ಫೋನ್ ಮಾಡ
ಹಾ
ಸರಿ ಸರಿ ಶೈಲಜ್ ಎಲ್ಲ ಚೆನ್ನಾಗಿ ತಿನ್ಕೋತದ ನಿಮ ಕುರಿಗಳೋ
ಹ್ಮ ಅದ ಎಲ್ಲಾ ತಿನ್ಕೋಟವೇ
ನಮ್ದಕ್ ಏನ್ ಪೂರ್ತಿ ಕೊಬ್ಬು ಜಾಸ್ತಿ ಆಗೋಯ್ತು ಏನ್ ಮಾಡೋ ತಿನ್ನೋದೇ ಇಲ್ಲ ಆಯ್ಯೋ ತಂದ ಹಾಕಿದ್ರೆ ತಿನ್ನದೇಲ್ಲ ಹಸುಗಳು ತಿನ್ನುತ್ತೆ ಕುರಿ ತಿನ್ನಲ್ಲ
ಹ್ಮ್
ಏನ್ ಮಾಡೋದ್ ನೋಡಿ
ಆಕಳು ಗಳೆಲಾ ಚೆನ್ನಾಗಿ ತಿಂತವೆ
ಸರಿ ಸರಿ ಆಮೇಲೆ ಏನ್ ಸಮಾಚಾರ ಪೀಸ್ ಅಂದ್ರೆ ಯಾವ್ದ ಕುರೀದಾ
ಕುರಿದು ಚಿಕ್ ಪೀಸ್ ಬರ್ತದ
ಹಾ ಸಿಗುತ್ತೆ ಸಿಗುತ್ತೆ ಅದೇ ಅದೇ ಇಪ್ಪತ್ತೈದು ಕೆಜಿ ಇದೆಯಲ್ಲ ಆದ ತಾನೇ
ಹಾ ಅದೇ ಅದೇ
ಹಾ ಸಿಗುತ್ತೆ
ಹ ಅದೆಂಗೆ ರೇಟು
ಕೊಡ್ತೇನೆ ಎಷ್ಟು ಐನೂರು ಏನೋ ಹೇಳಿದ್ರು
ಹ್ಮ್
ಎಷ್ಟೆಂತ ಗೊತ್ತಿಲ್ಲ
ಹತ್ರ ಹೇಳಿದ್ರೆ ತರಿಸ್ಕೊಡ್ಬೋದು ಅದು ತಮಿಳ್ನಾಡು ಹೋಗ್ಬೇಕು ಹ ಎಷ್ಟ ಮೂಟೆ ಬೇಕು
ಕುರಿಗಳು ತಿನ್ನತ್ತೆ ಕುರಿಗಳ ನಮ್ದಲ್ಲ ತಿನ್ನುತ್ತೆ ನಿಮ ನಿಮ್ದು ತಿನ್ಬೋದು ಕುರಿಗಳು ತಿಂದ್ರೆ ಏನಿಲ್ಲ ನೀಟಾಗಿ ಕುರಿಗಳೆಲ್ಲ ಚೆನ್ನಾಗಿ ಇದಾಯ್ತದೆ
ಹಾಕಿ ನೋಡೋಣ ಅಂತ
ಏನು ಐನೂರು ರೂಪಾಯ ಏನೋ ಇಪ್ಪತ್ತೈ ಐದು ಕೆ ಜಿ ಮೂಟೆ
ಈಸಿ ಹಾಕಿದೆ ನಾನುವೇ ಪರವಾಗಿಲ್ಲ
ಹ್ಮ್ ಹಾ ಹಂಗಂದ್ರೆ ಅದ ಒಂದ್ಸಲನ ಹಾಕಿಲ್ಲ ಅಲ್ವಾ
ಹ್ಮ ಹ್ಮ್
ಎಂತದ್ದು ಇಲ್ವೋ ಅಂತ ಒಂದು ಡೌಟ್
ಸರಿ ಸರಿ
ನಾನ್ಗಿನ್ನೂ ತರ್ಸಿದ್ರೆ ಒಂದ್ ಸ್ವಲ್ಪ ಎತುಕೊಂಡು ಹೋಗಿ ಕೊಟ್ ನೋಡಿ ಗೊತ್ತಾಯ್ತದೆ
ಹ್ಮ ಒಂದ್ ಹತ್ತು ಕೆಜಿ ಇಷ್ಟು ಕೊಡಿ
ಹ್ಮ್ ತಪ್ಕೊಂಡ ಹೋಗಿ ಕೊಟ್ ನೋಡಿ ಆಮೇಲೆ ಇಸ್ಬೇಕೇ ತರ್ಸ್ಕ ಹಲೋ
ಹಾ ಹಾ
ಏನ್ ಜಾಸ್ತಿ ಕೊಡ್ಬಾರ್ದು ಒಂದೊಂದು ಕೈ ಕೈ ಎಷ್ಟು ಕೊಟ್ರೆ ಸಾಕು
ಹ್ಮ ನೀರಿಗೆ ಹಾಕಿದ್ರೆ ಕುಡಿಯುತ
ಈ ನೀರಿಗೆ ನೀರಿಗೆ ಹಾಕೋ ಬೀಟ್ಸ್ ಬರುತಲ್ಲ
ಹ ಹ ಆತರ ಇಲ್ಲ ನೀದು ಸಪ್ರೇಟಗಿ ತಿನಿಸಬೇಕು ಒಂದ್ ಬಾಣ್ಲಿಗ್ ಹಾಕ್ ಮಾಡಗಿಬಿಟ್ಟರೆ ತಿನ್ನಕೋದೆ ಎಷ್ಟಕ್ಕಂತ ಮಡಗದ ಕುರಿ ಜಾಸ್ತಿ ಇದ್ರೆ ಹ್ಮ್ ಹೆಂಗಂತ ಗೊತ್ತಿಲ್ಲ ನೀರಿಗೆ ಹಾಕಬೋದು ಏನ ಗೊತ್ತಿಲ್ಲಾ ಅದ್ ಕೇೇಳಲಿಲ್ಲ ಹಂಗಗೆ ತಿನ್ನಿಸತಾ ಇದ್ದೆ ನಾನು ನಮ್ದೇನ್ ಕಡಿಮೆ ತಾನೆ ಹ್ಮ್ ಏನು
ನಿಂದು ಎಷ್ಟಿದೆ ಕುರಿಗಳು
ನಮ್ದ ಏನು ಒಂದು ಹತ್ತು ಕುರಿ ಇರ್ಬೋದು ಸರ್
ನಮ್ದು ಒಂದು ನಲ್ವತು ಕುರಿಇದಾವೆ ಅದೇ ಇವಾಗ ನೀರುಲ್ಲ ಇಲ್ಲದೆ ಪಾಪ ಹುಲ್ಲು ಇಲ್ಲ ನೀರು ಸರಿ ಕುಡಿಯೋದಿಲ್ಲ ಮಳೆ ಬೇರ್ ಬರಂಗಿದೆ ಬರ್ತದ
ಏನೋ ಬರಂಗಿದ್ಯಪ್ಪಾ ಏನ್ ಮೋಡ ಹಾಕೊಂಡ್ ಐತೆ
ಹಾ ಅದೇ ನೀ ನೋಡ ಹಾಕಿರೋದು ನೋಡತವಿ ಜಾ ಬಂದ್ರೆಯ್ತು ಎಲ್ಲಿ ಅರ್ಧ ಅರ್ಧ ಮೋಡ ಆಯತು
ಹ್ಮ್ ಹ್ಮ್ ಹ್ಮ್ ಬಧ್ರನ ಬರ್ತ್ ಇ ಬಂದಿಲ್ಲ ಅಂದ್ರೆ ಎಲ್ಲ ಆತರ ಮೋಡ ಬಂದೆ ಮಳೆ ಬಂದಿಲ್ಲಲ್ಲ ಈದ್ ತ್ರ ಇದ್ರೆ ಮಳೆ ಬರುತ್ತಾ ನಮ್ಮೂಗೆ ಹಾ ಹಾ
ಹ್ಮ್ ಹ್ಮ್ ಸರಿ ಆಮಟ ನೀವು ಇದು ಟ್ರಾವೆಲಿಂಗ್ ಹಗೆ ಎಷ್ಟು ತಗತಿ ತಿರ
ಹಸ
ಟಮೋಟ ಹಕ್ತಿರಲ್ಲ ಗ್ರೇಟು
ಹಾ
ತಮಿಳ್ನಾಡಗೆ ಟ್ರಾವೆಲಿಂಗ್ಗೆ ತಗತೀರಾ ಅಂತ ಹ್ಮ
ಏನ್ ಚಿಕ್ರೆಟ್ ಹಾಕಿದ್ರೆ ಮೂವತ್ತೈದ್ ರೂಪಾಯಿ
ಹ್ಮ್
ಇಲ್ಲ ಚಿಕ್ ರೇ ಹಾಕ್ರೆ ಮೂವತ್ತು ರೂಪಾಯಿ ದೊಡ್ಡು ರೇಟ್ ಹಾಕಿದೆ ಅರವತ್ತು ರೂಪಾಯಿ
ಆ ಹ್ಮ ಹ್ಮ್
ಮೂಟೆ ಹಾಕಿದ್ರೆ ನೂರು ರೂಪಾಯಿ
ಹ್ಮ್ ಹ್ಮ್ ಮಾಮೂಲಿ ಈರುಳ್ಳಿಟಮ್ಮ ಇದು ಇದೆಲ್ಲಾ
ಹಾ ಎಲ್ಲಾ ಮುಟೆನ ನೂರ್ ರೂಪಾಯಿ ಈ ದೊಡ್ ಮುಟೆಗಳ ಅಂದ್ರೆ ಆ ಎಪ್ಪತ್ ಕೆ ಜಿ್ ಬರುತ್ ನೋಡಿ ಅದ್ ಬಂದ ಅಂದೆ ಒ ನೂ ಇಪ್ಪ ರೂಪಾಯಿ ಈ ಐವತ್ತು ಕೆಜಿ ಐವತ್ತು ಕೆ ಜಿ ಮುಟ್ಟೆ ಎಲ್ಲ
ಇರುತ
ಅನ್ನೂರು ರೂಪಾಯಾ ಅದು ಎಪ್ಪತ್ತು ಕೆ ಜಿ ಬರುತ್ತಲ್ಲ ದೊಡ್ಡ
ಹ್ಮ್ ಹ್ಮ್ ಹ್ಮ್
ಸರಿ ಸರಿ ಏನ್ ಮಾಡದು ಈಗಲ್ ಲೋಡು ಇಲ್ಲ ಏನು ಇಲ್ಲ ಏನ್ ಮಾಡೋದು
ನೀರಿ ಇಲ್ಲ ಮ ಏನ್ ಮಾಡ್ತದೆ ನೋಡೋಣ ಮಳೆ ಮಳೆಗಿಳೆ ಬಿದ್ರೆ ನಾವು ಆ ಕಣ
ಏನಾಕ್ತೀರಾ ಟೊಮಟೊ ಹಕ್ತೀರಾ ಹ ಹಾ ಸರಿ ಸರಿ ಹಾ ಹೇಳಿ ಕೊಡ್ತೀವಿ ಅದಕ್ಕೇನಾ ಗಿಡಾ ಗಿಡಾ ಕೊಡ್ದ ಏನ
ಹ್ಮ್ ಹ್ಮ್ ಹ್ಮ್
ಎಷ್ಟು ಗಿಡ ನಡ್ತೀರಾ ಎಷ್ಟ ಇಡನ್ ಇಡಮ ಅಂತ ಒಂದು ಐಡಿಯ
ಓ ಎರಡು ತರ ಗಿಡ ನೆಡುವ ಅಂತ
ಹಾ ಹಾ ಸರಿ ಸರಿ
ಎಲ್ಲ ಐಟಮ್ ಎಲ್ಲಾ ಐಟಮ್ ಬೇಕು ಗಿಡ ಕಡ್ಡಿ
ಹ್ಮಞ್ಮ
ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಆಗ್ತಿರೋದು
ಹಾ ಹಾ
ಹ್ಮ್
ಎಲ್ಲ ಯೂಸ್ಕಳಲ್ಲ ಅದಕ್ಕೆನಾವು
ಪಸ್ಟ್
ಎಲ್ಲ ನಾವು ಮಾತ್ರ ಏನೋ ಇಷ್ಟ್ ದಿನ ನಡ್ತಾ ಇದ್ದೀವಿ ನಮ್ ಮಾತ್ರಾನೇ ಗಲ ಇಲ್ಲ
ಹ್ಮ
ನಾವು ತೆಗಿಬೇಕು ಈಗ ನೆಟ್ರ ತೆಗಿಬೇಕು
ಹ್ಮ್
ಅದಕ್ಕೆ ಈ ಪೋರ್ತಿ ಈರುಳ್ಳಿ ಹ ಟಮಾಟ ನೆಡಕ್ ಹೋಯ್ತಾ ಇಲ್ಲ ಈಗ ಯಾಕೋ ಮನಸೆ ಬರ್ತಇಲ್ಲ ಟಮಟೋ ನೆಡಕ್ ಓಕೆ
ಹ್ಮ್ ಇದು ಹೆಂಗ ಆಗ್ತರಿ ಬಿದರ್ಗಗಳನ ಇದು ನೀಲ್ಗಿರಿನ
ಬಿದರು ಗಿಡಾನ ಹಾಕ್ತಿವಿ ನೀಲ್ಗಾರಿನ ಹಾಕ್ತೀವಿ ಬಿದ್ರ ಗಿಡಾ ರೇಟ್ ಜಾಸ್ತಿ ನೀಲಗರಿ ರೇಟ್ ಕಡಿಮೆ
ಚೆನ್ನಾಗಿರುತ್ತೆ
ಎರಡು ಚೆನ್ನಾಗಿದೆ ಅಂದ್ರೆ ಏನ ಅಂದ್ರೆ ಕೋಲ್ ಇ ಬಿದ್ರ ಕೋಲ್ ಬಂದು ಚೆನ್ನಾಗ್ ತಡತದೆ
ಹಾ ಅದು ಬೇಗ ಮುರುಗೈತದೆ
ಒಂದೊಂದ್ ಇದಕ್ಕ ಒಂದೊಂದ್ ಸರಿ ಮುರತದ ಒಂದು ಅರ್ಧ ಅರ್ಧ ಅಡಿ ಮುರಿದಯ್ತದೆ ಹ್ಮ್ ಇದು ಮುರಿ ಇ ಇದು ಇದಂದ್ರೆ ಲೇಟ್ ಒಂಚೂರು ಮುಡರಿಯೋದು ಹ್ಮ್
ಆಯ್ತು
ಆಮೇಲೆ ಏನು ಮಾಡ್ತಾದ್ದೀರಾ
ಆಮೇಲೆ ಏನ ಇಲ್ಲ ಮಳೆಯಲ್ಲಿ ಏನು ಆಗ್ತಿಲ್ಲಾ
ಹಾ ಹಾ
ಅದಕ್ಕೆ ನೀರ್ ಬಂದ್ರೆಟಮೆಟೊ ಹಾಕೋಣ ಅಂತ ಈಗ್ಲೇ ಎಲ್ಲಾ ರೆಡಿ ಮಾಡ್ಕೊಳ ನಾ ಅಂತ ಕೇಳ್ತಿದ್ವಿ
ನೆಡ್ಬೋದು ನೆಡ್ದ ಏನೋ ನೀರ್ ಬರ್ಬೇಕಲ್ಲ ಫಸ್ಟ್ ಒಂದು ಮಳೆ ಹೊಯ್ಬೇಕು ಚೆನ್ನಾಗ ಉಯ್ದಿ ಕೆರೆಗಿರೆ ಎಲ್ಲ ತುಂಬುದ್ರೆ ಸರಿಹೊಯ್ತದೆ ಹ್ಮ್
ಈಗ ಎಲ್ಲಾ ಕಡೆ ಕೃಷಿ ಹೊಂಡ ಅರ್ಸವ್ರಲ್ಲ
ಎಲ್ಲ ತೋರ್ತೇವ್ರೀ ಅಲ್ಲೆಲ್ಲಿ ನೀರ ಸ್ಟಾಕ್ ಮಾಡೋಣಂತ ಮತ್ತ ಏನ್ ಮಾಡೋದ ಏನ್ ಅರವಿಂದ್ ಅವದ್ದ ದೊಡ್ಡ
ಅವ ಊರು ಇಲ್ಲ ತೋಡಿಲಪ್ಪ ಹ ಹ್ಮ
ಯಾರ್ದು ನಮ್ದ ದೋಡ್ತದ ಅಂದ್ರೆ ಹೇಳುದ್ರಪ್ಪ ಅವ್ರೆ
ಹ್ಮ್ ಸರಿ ಸರಿ ಹಾ ಹಾಂ ಸರಿ ಸರಿ ಬೇರೆವ್ರ್ದಾಗಿರ್ಬೇಕ ಬಿಡಿ
ಅರಿ ಸರ್ ಒಬ್ಬಾ ಟೊಮಾಟೊ ಗಿಡ ಈಸ ದಿನ ಕಾಲ್ ಮಾಡ್ತೀವಿ ಹ್ಮ್ ಸ್ವಲ್ಪ ಹೆಲ್ಪ್ ಮಾಡಿ
ಸರಿ ಸರಿ ಆಯ್ತು ನೋಡಿ ಆಮೇಲೆ ಮಾಡ್ತೀನಿ ನಾನುವೇ
ಓಕೆ ಬಾಯ್
ಹ್ಮ್ ಹ್ಮ